ಇದಕ್ಕಾ
ಬೈ ಕಾರಾ ರ ಕಾರಾ ಸಿಕ್ಕಾಪಟ್ಟೆ
ಹಂತ ಕಾರಾ
ಖಾರಾ ಈರುಳ್ಳಿ
ದನಾ ಚೆನ್ನಾಗಿ ಮೈತ್ತು
ಮೂರು ಪೀಸ್ ನಾಲ್ಕು ಪೀಸ್ನದೆೇ ತಿಂದರು ಖಾಲಿ
ಎಷ್ಟೊಂದಿದೆ ಕಬಾಬ ಅನ್ಕೊಂಡು ನಿಮ್ ಗಾಡಿ
ನಾನು ಕಾವು ಹ್ಮ್ ಜೊತೆಗೆ ಕಾಬು ಇದರ ಜೊತೆ ಕಾಬೂ
ಕವಾಬ್ ನಿಂದಾ
ಹ್ಮ್
ಹ್ಮ್
ಎರಡು ನಂದಣೆಯಾ ದಸಿಂದ ಬಂದ್ನಾ
ಹಾ
ಸರ್ಕಲ್ ಇನ್ನೊಂದ ಸರ್ಕಲ್ ಹೋಗಬಬೇಕ ಟಾಪ್ಸ ಕಾಂಡ ನಾ ಅಲ್ಲಂಗೆ ಗೊತ್ತಿಲ್ಲಾ ಅಂಗಡಿ ಅಲ್ಲಿ ಒಂದ ಎಗ್ ರೈಸು ಚಿಕನ್ ತಗೊಂಡೆ ಅಲ್ಲಿ ನಿ ಕಡೆ ಡ್ರಾಪ್ಸ್ ಕಂಡೆ ಅಲ್ಲಿ ಅವಾಗ ನಿನಗ ಪೋನ್ ಫೋನ್ ಮಾಡಿದೆ ಅಲ್ಲಿ ಮಾಮೂಲ್ಲಿ ಬಿಡಿ ಬಿಡಿ ತಗೊಂಡೆ ಮತ್ ಬಂದೆ ಅಷ್ಟ ಏನಿಲ್ಲಾ
ನಾನು ಸ್ಕ್ರೀನ್ ಶಾಟ್ ಕಳಿಸಿದ್ದೆ ನೋಡ್ದಾ
ಈಗ ಯಾವಾಗ ಹೇಳು
ನೋಡು ಇದೆಲ್ಲಾ ಮೆಸೇಜ್ ಮಾಡಕ್ ಮುಂಚೆ
ಹ
ಮಧ್ಯಾನ ಅಲ ಈಗ್ ಜಷ್ಟು ಸ್ವಲ್ಪತ್ ಆಯ್ತು.
ನಾಳೆ ನೈಟ್ ಬೇಕಾದರೆ ಹಾಕಿಸ್ಕೊಡ್ತೀನಿ ನನಗೇನು ಕೇಳಕ್ ಹೋಗ್ಬೇಡ.
ನಾಳೆರ್ತ ಇನ ಖರ್ಚಐತೆ ಹ್ಮ
ಹ್ಮ್
ಮಕ್ಕಳು ನೋಡ್ಬೇಕು ಹ್ಮ ಮಕ್ಳಗ ಅವರು ಏನು ಒಳ್ಳೆ ಎಮ್ ಬಿ ಬಿ ಎಸ್ ಓದಸ ಗೆ ಡೈಲಿ ಹತ್ಕ್ಕ ಕೊಡಿ ಇತ್ತಕ್ಕೊಡಿ ಡೈಲಿ ಪ್ರತಿ
ಹ್ಮ್ ಮಧ್ಯಾಹ್ನ ಆ
ನಿ ಕೆಲಸಕ್ಕೆ ಹೋಗಿಲ್ಲ ಅಂಗಾರೆ ನೀನು.
ಹೋಗಿಲ್ಲ.
ಕನಪ್ಪ ಹ್ಮ್.
ಏನ್ ಮಾಡೋಣ ಹೆಳು. ನೋಡತಾ ನಿನ್ ಜೊತೆಗೆ ಬಂದ್ಬಿಡ್ತೇನಿ. ಹಾ
ಡೈಲಿ ಒಂದ್ ರೂಪಾಯಿ ಮೂರ್ ಟೈಮ್ ಊಟ ನಾಷ್ಟ
ಹ್ಮ್ ಎನೊ ಕಷ್ಟ ಅಂತ ಬಂದ್ರೆ.
ಹಲೋ ಐವತಾ. ಹ್ಮ್ ಡೈಲಿ ಐನೂರು ಕೊಟ್ಟರೆ ಸಾಕು.
ಸಾವರಾ ಹ್ಮ್.
ನಿನಗ.
ಕಷ್ಟ ಆಗ್ಬಿಡುತ್ತೆ ಹ್ಮ್ ಇಲ್ಲ ಅಲ್ಲೇ ರೂಮ್ಐ
ನಾನ್ ಕೇಳ್ತಾರದು ನನಗೆ ಹ.
ನಿನಗೆನೆ ನಿನಗೇನೇ. ರೂಮ್ ಐತೆ ಆಯ್ತಾ ಹ್ಮ.
ಹ್ಮ್
ನೀರಿಗೆ ಮುಖ ತೊಳೆಯೋಕೆ ನೀರ್ ಐತೆ ಅಂತ ಹೋದ್ರೆ. ಅದು ನಿನ್ ಓನರ್ ಮನೆಗೆ ಹೋಗಬೇಕಾಗ್ತದೆ. ಅವ್ರು ಅಲೋ ಮಾಡ್ತಾರೆ ಆ ರೂಮ್ ಮನೆಯ ಒಳಗಡೆ ರೂಮ್ ಇದ ಅಂ
ಯಾಕೆ ನಾನ್ ಅಪ್ ಅಂಡ್ ಡೌನ್ ಮಾಡಕ್ ಆಗಲ್ವಾ.
ಹಾ ಆಗಲ್ಲ. ನಾನೇ ಈ ಪಾಟ್ಟಿಗೆ ಕಷ್ಟಪಡ್ತಿನಿ ನರಸಿಪುರ ದಲ್ಲಿ ಇದ್ಕೊಂಡೆ ನರ್ಸಿ ಮತ್ತ ಹದ್ನೈದು ಇಪ್ಪತ್ತು ಕಿಲೋಮೀಟ್ರು ಹೆಂಗ್ ಹೊಗ್ಬೇಕ್ ನೀನು ಅಯ್.
ಬಸ್ಗಳ್ ಅವ್ವಲಯ್ಯ.
ಣಲ್ಲಿ ತ ಭಾವ
ಹತ್ ನಮ್ಮೂರ್ಗೆ ಹತ್ ಹ
ರ್ಚು
ಖರ್ಚ ಆಯ್ತದೆ ಏನು ಮಾಡಕ್ಕಾಗಲ್ಲ.
ಮತ್ತೆ
ಒಂದ್ ಬೇಕು ಅಂದ್ರೆ ಒಂದ್ ಕಳ್ಕೊ ಬೇಕಪ್ಪಾ.
ಹ್ಮ್ ಅಪ್ಪಣನ್ ಮಾಡಿದ್ರೆ ಮಧ್ಯಾನ ಊಟ ಮಾತ್ರ ನಂದ ನಾಷ್ಟ ಟೀ ಏನು ಇಲ್ಲ. ನಾಶಪಾಷ್ಟ ಏನು ಇಲ್ಲ ಮಧ್ಯಾಹನ ಊಟ ಮಾತ್ರ ಹು.
ಹ್ಮ್ ಅಲ್ಲೇ ಉಳ್ಕೊಂಡ್ರೆ ಬುಟ್ಟ ತಿಂಡಿ ಎಲ್ಲಾ ನಾಷ್ಟ ಒಂದೆ
ಎಲ್ಲ ಪ್ರತಿಯೊಂದು ಮನೆ ಹೋಟ್ಲ್ಲು ಮನೆ ಹೋಟ್ಲ್ ಫುಡ್ ಮನಲ್ಲ ಮನೆ ಫುಡ್ ಹೋಟ್ಲು ಫುಡ್ ಅಲ್ಲ ಮನೆ ಫುಡ್ಡು ಹ್ಮ್ ಅ ಸಕತ್ಾಗಿ ಮಾಡ್ತ ತ್ರ ಮಲ್ಲಿ ಮಾತ್ರ ಕಾಳುಗಳು ತರಕಾರಿಗಳು ಹಾಕ್ಬಿಟ್ಟು ಗೊಜ್ ಗೊಜ್ಜಂಗೆ. ಅದಲ್ಲಿ ಒಂದ್ ಸೆಂಡಿಗೆನೋ ಒಂದ್ ಬಜ್ಜಿನೋ ಒಂದು ವಡೆನೋ. ಹ್ಮ್ ಪ್ರತಿಯೊಂದು ಡೈಲಿಟ್ ಹ್ಮ್.
ಹ್ಮ
ಮುದ್ದೆ ಬೇಕಾ ಮುದ್ದೆ ರಾಗಿ ರೊಟ್ಟಿ ಬೇಕಾ ರಾಗಿ ರೊಟ್ಟಿ. ರೈಸ್ ಬೇಕಾ ರೈಸು ಹ್ಮ್.
ಹ್ಮ್
ವಾಟ್ ಯು ವಾಂಟ್ ಹ್ಮ. ಅತ್ರ
ಹ್ಮ್
ಹ್ಮ್ ಆಥ ಒಳ್ಳೆ ಮನುಷ್ಯ ಹ್ಮ ದ ಜನ ಇಟ್ಟುೋಗಿ
ಬಟ್ ಕುಡ್ದ್ ಬಿಟ್ರೆ ಅದೇನ ಅಂತಾರಲ್ಲ ಕೋತಿ ಎಂಡಾ ಕುಡ ಎಂಡ ಕುಡಮ ಹೆಂಗಡಪ್ಪಂಗ ಮಾಡುದು
ಹ್ಮ್
ಹ್ಮ್ ಹ್ಮ ಲಸ್ ಪೀಸ್ ಆಫ್ ಚಿಕನ್ ರ
ಹ್ಮ್ ತಿನ್ ತೀನ್ ಪುಣ್ಯವಂತ
ಅಯ ನ ಪುಣ್ಯ ನಿಂಗ ಬ್ಯಾಡಗಪ್ಪ ಪುಣ್ಯ
ಯಾಕಪ್ಪಾ
ಹಾ ಮಕ್ಕಳಲ್ಲಕ್ಕು ಸ್ತಾ ಇಷ್ಟತಾ
ಹ್ಮ್
ವ್ಯಸ್ಥ ಕಣೇ ಚಿಕನ್ ತಿಂದಕಣೇನ ಚಿ ಸಿಗ್ಸ್ಬೇಕಕ್ ಬರ್ಸಲಲ್ಲಿ
ಬರ್ಸು
ಏನೋ ಬಾಯಿ ರುಚಿ ಕೆಳತ್ತ ತಿಂತೀನಿ ಅಷ್ಟೆ
ಹ್ಮ್
ಹೇಳಿಲ್ಲಬಹದು ವಿಷಯಗಳನ್ನ ನಂದು ಪ್ರತಧಿಗಳು ಅಷ್ಟು ಖುಷ ಕೆಲ್ಲ ಆಯತು ನೀನು ಬೈಕಮಟೆ ಏನು ಫೋನ್ ಇಯತ್ತುತಲ್ಲ ಕರೆನ್ಸಿನ ಹಾಸ್ಲ್ಲ ಅವ ಮೂವತ್ತೊಂಬತ್ತು ರೂಪಾಯಿ ನೆಟನ್ಚಾರ್ಜ್ ಮಾಡ್ಸ್ನಿಲ್ಲ ಏನ ಗುರಿಮ್ಮ ಹೂವಂತರಳಿಲ್ಲ ಮೂವಂತರಳಿಲ್ಲ ಏನು ಹೇಳಏಿಲ್ಲ
ಏನ್ ಹೇಳಿದ್ದು ರೀಚಾರ್ಜ್ ಮಾಡ್ಸಕ ಮು ಒಂದ ಫೋನ್ ಮಾಡ್ಬೇಕಲ್ವಾ
ಒಂದ ತ ಒಂದು ವಷ ನನ್ನ ಪರಿಸ್ಥಿತಿ ಏನೈತೆ ಗೊತ್ತಾ ನಿನ ಫೋನ್ ಮಾಡಿದೆ ಒಂದು ಮೂರು ಗಂಟೆ ಆಗತ್ತಾ ಮೂರು ಗಂಟೆ ಮೂರು ಒಳ ಆಗಿ ನಿ ನೀಂ ಫನ್ ಮಾಡಿದಾಗ ನಾಲ್ಕು ಗಂಟೆ ನೀವ ಫೋನ್ ಮಾಡ್ದಾಗ ಹಾಕಸ್ತೀನಿ ಅಂತ ಫೋನ್ ಮಾಡ್ದಾಗ ಒಂದ್ ಮೂರ್ ಗಂಟೆ ನಾಲ್ಕು ಗಂಟೆ ಆಗತಾ ಅಂದಾಜು ಅಂದಾಜು ಕೆ ನ ನಾನು ನಾನು ಹ ಅತ್ರ ಒಂದು ಏನ ಮುನ್ನೂರ್ ಚಲ್ರ ಇನ್ನೂರ್ ಚಲ್ರ ಮುನ್ನೂರ್ ಚಿಲ್ರ ಅಷ್ಟೇಂತೇಗಿದ್ದು ಜಾಸ್ತಿ ಇರ್ಲಿಲ್ಲ
ನೂರ ತೊಂಬತ್ತೆಂಟು ರೂಪಾಯಗೆ ಹಾಕಿಸತೋದಾಗಿತ್ತಲ್ಲಾ ಗುರು
ಒಂದ್ ನಿಮಿಷ ಇರು ಗುರು ನ ನಗ್ ಎಲ್ಲ ಗೊತ್ತಿಲ್ಲ ನಂಗೆ ಹೇಳ್ತನ ಕೇಳೋಣಾವು ಇನ್ನೂರು ಮುನ್ನೂರು ಚಲರೆ ಇತ್ತು ಓಕೆನಾ ಇಂದು ರೂಪಾಯಿ ಒಂದು ನೋಟು ನಿನ್ ಸಮಥಿಂಗ್ ಐವತ್ತು ಇಪ್ಪತ್ತು ಆತರದೆಲ್ಲ ಒಂದು ಎಲ್ಲ ಇತ್ತು ಆಯ್ತು ಕರೆಂ ಕೊಡವ ನನಗೆ ಊಟಕ್ಕೆ ಒಂದು ಎಂಬತ್ತು ರೂಪಾಯಿ ನಂಗೆ ಬಗದ ಊಟಕ್ಕೆ ಬೀಡನ ಇತ್ತು ಬಿಡು ಎಂಬತ್ತು ರೂಪಾಯಿ ಬೇಕಿತ್ತು ನನಗೆ ಊಟಕ್ಕೆ ಎಂಬತ್ತು ರೂಪಾಯಿ ನಂಗೆ ಸಾಕುವ ಕನ್ನಡಳಿಗ್ ಅಪ್ಪ ಕಸ್ಡ ಅಪ್ಪ ಕ ಕೆಲ್ಸ ಟ ಕ ಎಂಬತ್ ನಂಗ ಸಲ ಮ ಕರೆ ಅಕೊಂಡ ಓಕೆನಾ ಸರಿ ಫೋನ್ ನೋಡ್ಬೇಕಿತ್ತಲಾ
ಹ್ಮ್
ಯಾವಫಿಲ್ನ್ ಮಾಡವ ಕರೆನ್ಸಿ ನೆಟ್ಟ ಕಮ್ಮಿ ಐತೆ ನೆಟ್ ಕಮ್ಮಿ ಐತೆ ನಾನ ಚೆಕ್ ಮಾಡೋಂತ ಪೊಸಿಷನ್ ಇಲ್ಲ ಯಾವ ಸೆೇಕ ನೋಡ್ ಹಬೇಕು ಅದು ನೋಡ್ಬೇಕು ಅಷ್ಟೇ ನೈಟ್ ಪೂರ್ತಿ ನಿದ್ದೆ ಬರಲ್ಲ ನಂಗೆ ಸರಿ ನೋಡ್ತಾ ಕೂತಿದೆ ಒಂದು ಐದು ಗಂಟೆ ಐದುವರೆ ಬಂದ್ ಆಕ್ತ
ಹ್ಮ್
ನಮ್ಮ ನರಸೀಪುರ ಜೋಷಿ ಹೋಟ್ಲ್ಂದ ಭಾರಿ ಫೇಮಸ್ ಜೋಸಿ ಬಾರ ಅಷ್ಟ ಕಣ ಜೋಶಿ ಹೋಟ್ಲು ಅಷ್ಟೇ ಜೋಶಿ ಹೋಟ್ಲು ನಸೀರ್ಪದ ಭಾರಿ ಫೇಮಸ್ ಕ ಅವರು ಏ ನಾ ಚಿಕ್ಕ ವಯಸಲಿ ಇರಬೇಕಂದ ನ ಫ್ರೆಂಡ್ ಅವರು ಅಪ್ಪಂದ ಓಟ್ಲದ ಕ್ರಶ್ಯನ್ಸು ಅ ಮಲಾಳಿ ಸರು ಮಳಳಿ ಇದ್ರಿಂದ ಬಂದಿರೋದು ಅವ್ ಅವ ಕೇರಳದಿಂದ ಬಂದರರು ಅವವಾಗಿಲಂದನ ನರ್ಸಿಪ್ ಪುರದಲ್ಲಿ ಇಗು ಎಗ್ರೈಸು ಪರೋಟ ಅಂತ ಕಂಡುಿಡಟ್ಟಿದಿದ್ದೆ ನ ನರಸೀಪುದಲ್ಲಿ ಅವ್ರೆ ತೋರ್ಸಿದ್ದೆ ಅವ್ರು ನಸಿಬರ್ತಾರೆ ಎಗ್ರೆಸಿವ್ ಪಟ್ಟ ನಸಿಪ್ರ ಗೊತ್ತೇನ ಈಗ್ರೀಸ್ ಮತ್ತೆ ಪರೋಟ ನರಸೀಪುರದಾಗ ಗೊತ್ತೇ ಇರ್ಲಿ ಯಾರಿಗೂ ನಾವಾಗ ಎಂಟನೇ ಕ್ಲಾಸ್ ಏಳನೇ ಕ್ಲಾಸ್ ಏನೋ ಆಗ ಒಂದು ಮೈನ್ ರೋಡ್ ಸೈಡ್ ಬಟ್ ಖಾಲಿ ಜ ಮೈನ್ ರೋಡ್ ಬಟ್ ಖಾಲಿ ಜಾಗ ಅದು ಕಾಲಿ ಜಾಗ ದೊಡ್ಡ ಅ ಡಾಬಾ ತರ ಮಾಡಿ ಈ ಇದು್ ಗೊತ್ತಾ ನಿಗೆ ಹ್ಮ ಗೋಜಲಕ್ಕಿ ಎರಡ್ ಎರಡ್ ಸಾವಿರದ ಎರಡ್ ಸಾವಿರದ ಒಂಬತ್ತು ಹತ್ತರಲ್ಲಿನೆೇ ಗೋಜಲಾಕಿನ ಮೈಸೂರಿನ ತರಿಸಿ ಅದನ್ನ ಕಪ್ತಾರ ತಂದೂರಿ ಮಾಡ್ತಾರಲ್ಲ ತೊಂದ್ರ ಮಾಡ್ತಾರಲ್ಲಬ್ರು ಆತರ ಮಾಡಿ ಸೇಲ್ ಮಾಡ್ತವ್ರು ಎ ಯಾವ ಎರಡ್ ಸಾವಿರದ ಎಂಟು ಹತ್ತರಲ್ಲಿನನೆ ಎರಡ್ ಸಾವಿರದ ಇಂಪ್ಪವತ್ತ ಎರಡನ ಹದಿನೆಂಟು ಇಪ್ಪತ್ತು ವರ್ಷ ಮುಂಚೆ ಕಡೆನೆ ನರಸೀಪುರಕ್ಕೆ ಎಗ್ ರೈಸು ಪರೋಟ ಇವೆಲ್ಲ ಕಲ್ಸಕೊಟ್ಟಿದ್ದತ್ತು ತೋರ್ರಿಸಕೊಟ್ಟಿದ್ದೆ ಅವರು ನ ನನ್ನ ಕ್ಲಾಸ್ಮೇಟ್ ಅವರ ಮ ದೊಡ್ಡೋಳು ಗ್ರೀಷ್ಮಬುಟ್ಟು ನಂಗ್ ಸೀನಿಯರ್ ಅ ಇನ್ನ ಬ ದೊಡ್ಡವ ಜಿಮೀನ್ ಹಂದ್ಬಿಟ್ಟು ನನ್ನ ಅವನು ಹುಡುಗ ಅವ ಜ ಅವನ ಸೀನಿಯರ್ ಅವನು ಕೊನೆಯ ಮಗಳು ಜಿಲ್ಮೆ ಹ್ಞ ಆಯತು.
ಹ್ಮ.